ಕ ದತಮ್ಮ
ಹಾ ಕೇಳ್ತಿದ್ದಾನೆ
ಯಾವ್ ಊರ
ನಮ್ದು ಯಾದಗಿರಿ ಅಣ್ಣ
ಹೌದಾ
ಹಾ ನಿಮ್ದ್ ಯಾವರನಾ
ಹ ಬಿಜಾಪುರ
ಹೌದಾ ಹಣ್ಣ ಕೆಲ್ಸ ಏನ್ ಮಾಡ್ತಿರಣ್ಣ
ಸಾಲ ಕಲ್ತವಪ್ಪ ನೀನು
ನಾವ್ ಏನಿಲ್ಲ ನಾವವು ಹೊಲಾ ಮನೆ ಮಾಡ್ತಿವಿ
ಏನಕ್ರಿ ಒಲ್ಲಾ
ಒಲ್ದ ಕತ್ತ ತೊಗರಾಕಿಣ್ಣ
ಹ್ಮ್ ಹ್ಮ್ ಮಳಿ
ಮಳೆ ಆಗೇತರಿ ನಿಮ್ ಕಡೆ
ನಮ್ ಕಡೆನ ಸಾಲ್ಸಪಾಯ
ಹೌದಾಣ
ಹ್ಮ್
ಹ್ಮ್ಟೆನ್ತ್ದಿ ಪುಟ್ಟಣ
ಹೌದಾ
ನೋಡಣ್ಣ
ಹ್ಮ್ ಹ್ಮ್ ಮತ್ತ ಏನ್ ನೋಡಕತ್ಪ್
ನೀ ಏನೆಲ್ಲಣ ಸುಮ್ಕೂತಿದ್ದವಿ
ಹ್ಮ್
ಮನ್ಯಾಗ ಅಣ್ಣ ನಾಕ್ ಮಂದಿ ಇದ್ದೀವಣ್ಣ
ಹ್ಮ್ ಹ್ಮ್
ಮರಣದರು ಅಬ್ಬ ನಾ ಲಾಸ್ಟ್ ಮ್ಮ್
ಹೌ
ಹ್ಮ್ ನೀವ ಎಷ್ಟ ಮಂದನ
ನಾವು ಮೂವಲ ದ
ಹೌದಾನ
ಹಾ.
ಹ್ಮ್ ಏನ ಹೊಲ ಗಿಲ್ಲಾ ಐತಾಣ್ಣಾ.
ಹ್ಮ್ ಐತಪ್ಪ ಒಂದ ನಾಕ ಎಕ್ರೆ ಐತಿ ಇಬ್ರು ನಮ್ಮ ಅಪ್ಪ ನಮ್ಮ್ ಕಾಕಾರು.
ಹ್ಮ ಅಣ್ಣಾ.
ಹ್ಮ್.
ಹ್ಮ ನಮ್ಮ್ ಮಾಮಗ ಹಚ್ಚಿ ಕೊಡ. ಏನಿಲ್ಲ ಅಣ್ಣಾ ಸುಮ್ನ ಕುಂತಿದ್ದೀವಿ.
ಹೊಲಕ ಹೊತಿಯ.
ನಾ ಹೋಗ್ಬಕ್ಕಣ.
ಹ್ಮ್ ಹ್ಮ್ ಹೊಲ್ದಾಗ ಏನ ಹಾಕಿದ ಎಲ್ಲ ಸೂಟ.
ಹೌದಾ ಅಣ್ಣಾ.
ಹ್ಮ್ ಹೊಲ್ದಾಗ ಏನ್ ಹಾಕೇರಿ.
ಅದೇಣ ಹತ್ತಿ ತೊಗರಿ ಒಂದಿಟ್ಟ ಶೆಂಗಾ ಹಾಕಿವ ಅಣ್ಣಾ.
ಹ್ಮ್ ಇವತ್ತು ಏ ಇಲ್ಲ ಮನಲಿ ಮಾಡ್ತ್ರ.
ನಾವು ಹೋತೇವ ಅಣ್ಣಾ ನಮ್ಮಣ್ಣಾರ್ನು ಮಾಡ್ತರ್.
ಹೌದಾ ನಿಮ್ಮ ಮನೆಯವ್ರ ಕೆಲ್ಸ ಏನ್ ಮಾಡ್ತ್ರ.
ಏನ್ಲಣ್ಣ ಹೊಲಕ್ ಹೋತಾರ ಎಲ್ರ ಕೆಲ್ಸಕ್ ಹೊತಾರ ಇದ್ರ.
ಹ್ಮ್ ಹ್ಮ್ ಇನ್ನ ಇಬ್ರು.
ಹ್ಮ ಇನ್ನ ಇಬ್ಬರ ಅಣ್ಣಾ ಅವರು ಮೇರ ಸಾಂಗಲೆಗನಣ್ಣ.
ಹ್ಮ್ ಹ್ಮ್.
ಒಬ್ಬ ಇಲ್ಲೇ ಆನ.
ದುಡಿಯಕ ಹೋಗ್ಯಾರ ಏನ್.
ಹ್ಮ್ ಅಣ್ಣಾ.
ಮದುವೆ ಆಗೇದ.
ಹ ಒಬ್ಬನಿಗೆ ಆಗೈತಾನಾ.
ಹ ಇನ್ನ ಇಬ್ಬರಿಗ ಆಗಿಲ್ಲ ಏನ್.
ಇನ್ನ ಇಲ್ಲಣ್ಣ ಇನ್ನ ಮೂವರೀಗ ಆಗಿಲ್ಲ ಅಣ್ಣಾ.
ಹ್ಮ್ ನೀ ಎಲ್ಲಾಂಚ. ನೀವ್ ಹೇಳ್ಬೇಕ್ ಪಾ.
ಹಾ ಅಣ್ಣಾ.
ನೀ ಮದುವಿ
ಏ ಇನ್ನ ಇಲ್ಲ ಅಣ್ಣ ಲೇಟ್ ಐತ್ ನಮ್ದ ನೀವ ಆವಕ್ ಅಣ್ಣ ದೊಡ್ಡವರದ.
ಇಲ್ಪ್ಪಾ ಇನ್ನ ನಂದ ಸಾಲಿ ಇದ ಇನ್ನೊಂದ ಐದ್ ಆರ ವರ್ಷ.
ಹ್ಮ.
ಹ ನೀವು ಹೋದ್ಯಕ ಹೋಗತ್ರಿ.
ಹ್ಮ ಅಣ್ಣ ನಾವು ಹೊಡಿತಿವ ಅಣ್ಣಾ.
ಹ್ಮ್ ಸರಿಯದು ಯಾರ್ ತಗಿತಾರ.
ಸರಿ ಅದು ಒಮೊಮ್ಮೆ ನಾ ತಗಿತ ಒಮ್ಮೆ ಲೇಬರ್ ಹಚ್ಬ ಬಿಡ್ತೀವಿ.
ಹೌದಾ ಎಷ್ಟು ಎಕರೆ ಐತ್ ಹೊಲಾ.
ಒಂದ್ ನಾಕ ಎಕರೆ ಐತ್ ಅಣ್ಣ.
ಹ್ಮ್ ನೀರಾವ್ರರಿ ಐತೆ ಏನ ಬಾಯಿಗೆ.
ಹ್ಮ್ ಯಾ ಬಾಯ್ ಐತಣ್ಣ.
ಹ್ಮ್ ಒಂದ್ ವರ್ಷಕ್ಕೆ ಎಷ್ಟ್ ಬೆಳಿತಿರಿ.
ಒಂದ್ ವರ್ಷಕ್ಕ ಅಷ್ಟಂದ ಏನ್ ಇಲ್ಲ ಅಷ್ಟ ಇಷ್ಟ ಅಂತ.
ಹಾ
ಹಾ ಹಾ ಏನ್ ಮಾಡಕತಿರಿ ಮತ್ತ
ಏನಿಲ್ಲ ಅಣ್ಣ ನೀವೇ ಹೇಳ್ಬೇಕು
ಹ್ಮ್ ಹ್ಮ್ ಹೊಲಕೋಯ್ಲಿ ಈಗ
ಇಲ್ಲ ಅಣ್ಣ ಹೋಗ್ಬೇಕು ಇನ್ನ ಸ್ವಲ್ಪ ನಿಂತು
ಹ್ಮ್ ಹ್ಮ್ ಯ ಯಾರು
ಏನ್ ನಾವೇ ಒಗ್ಬೇಕಣ್ಣ
ಹೌದಾ ಏನ್ ಹಾ
ಹಾ ಅಣ್ಣ
ಮತ್ತೆಯಾರು ಹೋಗಲ್ಲ ಅಲ್ಲಿಗೆ
ಎಲ್ಲಿಗ ಇಲ್ಲಣ ಇವತ್ತು ವಾರ ಒಂದ್ ಇಡ್ತಾರ ನಮ್ಮೂರಾಗ
ಹಾ
ಹ್ಮ್
ನಡಿ ಹಲೋ ಮತ್ತೇನಿಲ್ಲಪ್ಪ
ಹ್ಮ್ ಏನ್ ಕೆಲ್ಸಕೊಂಟ್ರೇನು
ಏನ್ ನಮ್ಮರು ಹೊಂಟರೆ
ಹಾ ಹಾ
ಹ್ಮ್ ನೀವ ಯಾವ್ ಊರಾಗಿದೀರಪ್ಪ
ನಾವು ಇಲ್ಲೆವಣ ಊರಾಗೆ
ಯಾ ಊರಾಗ
ನಾ ಇಲ್ಲೇ ಎಲ್ಲಅಣ್ಣ ಊರುಬುಟ್ಟೆ
ಹ್ಮ್ ಹ್ಮ್ ಅನು ಅಪ್ಪ ಅಮ್ಮ ಏನ್ ಮಾಡ್ತಾರೆ
ಏನ್ಲಣ್ಣ ಅಪ್ಪ ಇಲ್ಲಣ್ಣ ಅಮ್ಮ ಅದಾರ
ಹ್ಮ್ ಮನ್ಯಾಗ ಇರ್ತಾರ
ಹ್ಮ್ ಮನ್ಯಾಗ ಇರ್ತಾರಣ್ಣ
ಕೆಲ್ಸದ್ ಏನು ಮಾಡ ಕೆಲ್ಸದ್ ಏನು ಮಾಡಲ್ಲ ನೀನು
ಮಾಡ್ತೀನಣ್ಣ ಹೊಲ್ಕದು ಹೋಗದು
ಇಟ್ಟ ಚಿಗಿಟಚ್ಚ ಕಲಿಬೇಕು ನೋಡ
ಹ ಕಡಿಬೇಕ ಇಲ್ಲಿ ನಮ್ ದೋಸ್ತ್ ಮಾತಾಡ್ತ ಅವ್ನ್ ಕೊಡ್ತೀನಿ ನೋಡಣ್ಣ
ಹಾ
ಲಕ್ಷ್ಮಣ ಸೊತ್ತು ಹಲೋ ನಂದು ತಿಂದಾಯ್ತು ನಿಂದು
ಹೌದು ಬಂದವಳನ್ನ
ಹೌದಾ
ಹೌದಣ್ಣ
ಫೋನ್ ಹಚ್ಚಿಲೇನು
ವರ್ಷ ಹಗ ಒಳಂಬಾಣ ಹ ನೇ ಹ ಜಷನ ಅದೇ ಏನಿಲ್ಲ ನಂಬರ್ ಮಿಸ್ ಕಾಲ್ ಮಾಡಮ್ಮ ಬರ್ತದ ಆ್ತ ಹಾ ಆಯ್ತು ಹಾ ಅಲೋ
ಆಳ
ಅಲ್ಲ ತಮ್ಮ
ಹಾಳ ಏನಲ್ಲಣ್ಣ ಕುತ್ಣ ನೀವು ಏನಿಲ್ಲಣ್ಣ ನೀವ
ಏನಿಲ್ಲ ಮನ್ಯಾಗ ಕೆಲ್ಸ ಕೊಟಿದ್ರು
ನಾಳ
ಕೊಡಕ್ ಬಂದಿದ್ದೆ ಅವರು
ಮ ಯ ಹ ನಾವ ಏನಲ್ಲೋಣ್ಣ ಸ್ತವೋಣ್ಣ ಹಮವರ್ ಮಣ್ಣತ ಮಣಗಳುಂತ ಅಂದ್ಬಿಡ್ಬೋದುತ ಆಂಡ್ ಬಾಡ ಏನಣ ಎ ಇಲ್ಲಣ್ಣ ಎಲ್ಲಿಗೂ ಇಲ್ಲಣ ನೀವಣ್ಣ
ನಾವವು ಎಲ್ಲಿಗೆ ಹೋಗ್ಲ್ಪಾ
ಹೊಲ್ಕ ಲ್ಕಳ
ಹೊಲ್ಕ ಇಲ್ಲ ಈಗ ಹೋಗ್ಬೇಕು ನೋಡ್ಕೊಂಬರ್ಬೇಕಕ್ ಅತ್ತೆ ಆಗ್ತದಂತ
ಹೌದಾ ಏನ್ ಆಕ್ತಾರ
ಹತ್ತೆಕ ಹತ್ತಿ
ಹೌದಾ ಹ
ಹ್ಮ್ ಜೇನಾಗ ಬಿಡ್ಸಕಲ್ಲ ನ ಜೇನಂದ ಏನ್ರ
ಎಲ್ಲಣ್ಣ ಬ್ಯಾಸಿಗೆ ಸಿತ ಅಣ್ಣ ಜಏನ ಮಳಗಾಲದಾಗ ಏನ್ ಸಿಗಲ್ಲಣ್ಣ
ಈ ಏನುಷಗಲ್ಲ ನಿಮ್ಮರ ಹಣ್ಣಗಣ
ನ ಮನೆಗಾಲದಾಗ ಸಿಗ್ತಾವಳೆ ಈಗೆಲ್ಲಾ ಬ್ಯಸ್ಗೆ ಮತ್ತೆ ಬೇಸ್ಸಗ ಬರದಿತ್ತಾಳೆ
ಯಾವ ಹಣ್ಣಗಳ ಏನೂ ಇಲ್ಲ ಕಲ್ಲಂಗಡಿ ಕಲ್ಲಂಗಡಿ
ಇಲ್ಲೆಲ್ಲ
ಬಯ
ಆಣ
ಮತ್ತೆ ಅನ್ಪ ಒಳಗ್ಲಿಕ್ಕೂ ಇಲ್ಲ
ಎಲ್ಲಣ ಹೋಗ್ಕ ಈ ಸದ್ದಾ
ಹೌದಾ
ಬಕಣ
ದಿವಸದ ಏ ಹೊಲ್ಕ್ಕೆದ ಕೋತ್ಬೇಕವಿ
ಸೊ ಅಲ್ದರ್ ಕೆಲ್ಸ ರಣ ತುಂಬಾ ಹೋಗ್ ಬರತ್ತ
ಏನ್ ಅದಾವನ ಮನ್ಯಾಗ ಆಡ ಕುರಿ
ಹಾ ಅದ್ದಲಗಡದೆ
ತೊಂಬಂಬತ್ತರ
ಹ
ಅವಳೆ ಎಷ್ಟೊತಿ ಬರ್ತರಿ
ಬರ್ತಣ ನಾಲ್ಕಕೈವೆ
ಹ್ಮ್ ಹ್ಮ
ಹೌದ ಹಾಳ
ಬಂದ ಮೇಲೆ ಇಲ್ಲೇ ಊರಾಗ ಇರ್ತಾರೆರಿ
ಆಣ ಊರಲ್ಲಣ
ಹ್ಮ್ ಯಕಡೆಓದ್ತರಿ ನಿಮ್ಮ ಹೊಲ್ಕೆ ಹಓ್ತರಿ ಆ್ಮ ಸತ
ಹಣ ಒಲ್ಲಕ್ಕಣ
ನಿಮ್ ಅಲ್ದ ಹ ಹಾಡ್ತೀ
ನಳಾಳ ನ ಹ ಮ ಮಳಿ ಬಂದ್ರೆ ಮೇವ ತ ಮಳಿನೇ ಪರ್ವ
ಹೌದಾ
ಆಣಮ ಕತೆ ನಮ್ಮಿ
ನಮ್ಮ್ ಕಡೆ ನಿನ್ನಂದ್ ಸ್ವಲ್ಪ ಬಂದಪ್ಪ
ಹಾ ದಗಿ ಬದ ದ ದಿ ಜಣ ಹೌದಾ ಅಣ್ಣ
ಹ್ಮ್
ಅಮಕ ಅ ಆಟಾ ಬಾಗಲ್ಲ
ಏನಯಾ
ಹ ನಗೆ ಕೇಳ ಬತಣ
ಹಾ ಹಾ
ಮನೆಗೆ ಎಲ್ಲಿ ಬರ್ಲದೋಣ ಇದಾಗಲ್ಲ
ಬರ್ತ್ ಬರ್ತು ಅಂಬ್ಲಿ ಬರ್ತು ಒಂದೇ ದಿನ ಹಾಗೆ ಕಷ್ಟ
ಹಣ ಆಳ
ಹಾ
ಈ ಮಳಿ ಬಂದ್ರೆ ಎಲ್ಲ ಬೆಳಗ ಬಣ ಮಳಿ ಬಂದ್ರೆ ಬಿ ನೀರ ಹೊಡ್ಕೊತಾರ
ಹಾ ಹಾ
ಮಳೆ ಬರ್ಲಿಕ್ಕೆ ಏನ್ ಮಾಡ್ಬೇಕ
ಬರ್ತದ ಒಂದಲ್ಲ ಒಂದಿನ ಮಳಿ
ಯಾವ ಗರ್ತಾಳೆ ಈಗ ಮತ್ತತ್ ತಿಂಗ್ಳ ಆಯ್ತಾಳೆ ಹಿಂಗೆ ಹೋಗ್ಯದ
ಮನೆ ಬಂದಿಲ್ಲ ಒಂದ್ಥಡೆ ಬಾ ಬಿರ್ಸೆ ಬಂದತ್
ಹಾ ಬಂದ ಒಂದ್ ಎರಡ್ ದಿನ ಮತ್ ಹ ತಗಿದ್ದ ತಗಿರೋದ ಬಿತ್ತಳೆ ಮರಿನ ಕೈ ಕೊಳ್ತಂಗ ಆ ಆಯ್ತ
ಏ ಬಿತಿಲ್ಲಾ
ಏ ತಗರಿ ಬಿತ್ತಿಲ್ಲ ನಣ ಆಯ್ ಅ ಬಿತ್ತೀವಿ
ನ ಹೋಗತ್ರು ಅನಾ ಮಳತ್ರಿ ಮಳಗಲ್ವತ್ತ
ನಾಳೆ ಬತ್ತು ಇನ್ನೊಂದ್ಸಾದ್ ಬ ಹತಣ ಕೈತನ
ಇಲ್ಲಿ ಗೋಗಲಣ ಅಲ್ಲಿಗೆ ಹಾ ತಮ್ಮ
ಏ ಮಳಿ ಬಂದ್ರೆ ಏನೋ ಮಳಗ್ ಬಿತ್ತತ ಕಂದಂತವಣ್ಣ
ಏ ಬರ್ಲ್ಲ ಅಂದ್ರ ಆಯತ ಅವಳ ಆ ಬಿಡ್ತೀ ಮಿ ಬಲಿಲ್ಲ
ಹಾ ನೋಡ್ಬೇಕ ಏನಾರ ಸಂಘ ಬಿಂಗ ಹಂ ಏಾರ ಆ್ಕ ಬಿಡಕ್ತಳೆ
ಇನ್ನೊ ಒಂದ್ ತಿಳ ಎರಡ್ ತಿಂಗಳದ ಬಂದ್ರ ಆತ್ರಿ ಇನ ಒಂದ್ ಹದಿನೈ ದಿಂದ ಮಳ ಬತಂದ ಬಿತ್ರಿ
ಹಾ ಬಿತ್ಣ
ಪಾನ ಬರ್ಲಿಲ್ಲ ಅ್ರ ಶಂಗ ಆಯಕ್ತತ್
ಹಾ ಏನ್ರ ಹಾಕದಣ್ಣ ಆಯ್ ಕಟ್ಟಿದವಿ ಇಂಕ ಏನ್ರ ಬಿತ್ತದಣ ಅತಾನ
ಸಂಂಗಾಕರ್ ಬೆಳತಾವ್ರ
ಹಾ ಬೆಳೀತಾವ ಶೇಂಗಾಕಾಳ್.
ಅಷ್ಟೇ ಒಂದ್ ಐ
ಹ್ಮ ಹಂಗಪ್ಪಿಂಗೆ ಊರಿರೋಣ ಹೊಲ್ದಲ್ಲಿ ಯಾವಾಗೂ ಆದೇವ್
ಮೊನ್ನಿ ಹೋಗಿಹೋಗ್ ಊರ್ ಬಂದು ಉಪಾಸ್ಯಾಂಗ ಎಲ್ಲ ಅಲಸಂದಿ, ಹೆಸರಾ? ಹಾ.
ಹ್ಮ್. ನಾವುನು ಹೊಣೆನಾ.
ಹ್ಮ್
ಹ ಏ ಏ ಏನಂತಡ ಊರ್ಬೇಕಣ?
ಹಾ ಹಾ
ಹ ತಡೆ ಊರ್ಬೇ ಇನ್ನೊಂದ್ ತಡೆ ಊರ್ಬೇಕ ಅದಕ ನಿಂತಿ ಇನ್ನೊಂದ್ ಸಲ ಮಳಿ ಆದ್ರ ಊರ್ಬೇಕಾತೈತಿ.
ಹೌದಾ
ಮ ಬರ್ತ ಬರೆ ಗಾಳಿನ ಬೀಸ್ತದ ಅಣ ಇಲ್ಲಿ.
ಏ ಆಯ್ತು ಮಳೆಗಾಲ ಅನ್ನದ್ ಹೋಗೈದಿ.
ಹಾ ಬರೆ ಗಾಳಿನ ಬೀಸ್ತದಿ.
ಹ್ಮ್
ಹಾ ಏನಿಲ್ಲೋಡಣ ಸಂಕೋತೀವಿ ನೀವಣ್ಣ ಊಟಣ
ಊಟ ಆಗ್ಯದ ನಿಮ್ದು?
ನಮ್ ದಾಗದಣ್ಣ.
ಮತ್ ಏನು ಹೊಲಗಿಲಕ್ಕೋಗಿಲ್ಲ?
ಹೋಗ್ಬಕ್ಕಣ ಇನ
ಆಯ್ತಮ್ಮ, ನಾನು ಒಂದ್ ಸ್ವಲ್ಪ ಊಟ ಮಾಡ್ತನಿ, ಊಟ ಮಾಡಿಸಲ?
ಆಯ್ತಾ ಹ್ಮ್